ಹಲೋ
ಹೇಗಿದ್ದೀರಾ?
ಹಾ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ?
ಅದು ಇದು
ಆ ಹಾ ಆಯ್ತು ನೀವು ಊಟ ಆಯ್ತಾ?
ಎಲ್ಲ ನಮ್ಗತಿನ್ ಕು
ಆ ಹೇಳ್ ತಿಂದ್ರಿ
ನಾನು ತಿನ್ಬೇಕು.
ಹೌದಾ ಯಾ ಕೇ ಜಾಸ್ತಿ ಲೇಟ್ ಆಯ್ತಲ್ವ.
ಹಾ ತಿನ್ಬೇಕಿತ್ತು. ಸುಮ್ನೆ ಕೂತಿದೀನಿ ನೀವು?
ನಾವು ಅಷ್ಟೆ ಸುಮ್ಮ್ನೆ ಕುತ್ಕೊಂಡಿದ್ದೀವಿ. ನೀವು ಕ್ರೀಡೆಗಳೆಲ್ಲ ನೋಡ್ತೀರಾ?
ಹ್ಮ ಕ್ರೀಡೆ ಎಲ್ಲ ನೋಡ್ತೀರಿ. ಹ ಬೇರೆ ಎಲ್ಲ
ಹಾಡಿ ತಿರಾ ಯಾವ್ ಕ್ರೀಡೆ ಅಂದ್ರೆ ನಿಮ್ ತುಂಬ ಇಷ್ಟ ಆಗುತ್ತೆ.
ಯಾವ್ ನಮ್ಗೆ ಎಲ್ಲಾ ಕ್ರೀಡೆನೂ ಆಡಕ್ಕೆ ಇಷ್ಟ ತುಂಬಾ ಇಷ್ಟ ಅಂದ್ರೆ ನಂಗೆ ಓಟಾ ಸ್ಪರ್ದಾ ಇರುತ್ತೆ ನೋಡಿ ಯಾವ್ತರದ
ಹಾ ಅಂತ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ಶಾಲಾ ಕಾಲೇಜುಗಳಲ್ಲಿ.
ಹಾ ಹಾ ನಂಗೆ ಕ್ರೀಡೆ ಅಂದ್ರೇನೆ ತುಂಬಾ ಇಷ್ಟ ಅಂತ ಯಾವಾಗ್ ಮಾಡ್ತಿರ್ತಾರೊ ಅಂತ ಕಾಯ್ತಿರ್ತೀರಿ ಅದ್ರೆ ನಮ್ ಕಾಲೇಜಲ್ಲಿ ನಮ್ ಶಾಲಾ ಕಾಲೇಜಲ್ಲಿ ಮಾಡ ಕೇಳಿ ಒಂದ್ ಸಲ ಮಾಡ್ತಾರೆ.
ಹೌದೌದು ವರ್ಷಕ್ಕೊಂದ್ಸರ ಮಾಡ್ತಾರೆ. ಅಂತ ಕ್ರೀಡೆ ಗಳಲ್ಲೆಲ್ಲ ನಾವು ಭಾಗವಹಿಸಿದ್ರೆ ಚೆನ್ನಾಗಿರು ತ್ತೆ ನಮ್ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ.
ಹ ಉಂಟವ್ ಉತ್ಸಾಹ ಇರುತ್ತೆ ನನಗೆ ಕ್ರೀಡೆ ಗೆಲ್ಲೆ ಬೇಕು.
ಹೌದೌದು ನೀವು ಯಾವ್ದಾದ್ರೂ ಆ. ಹೌದು ನೀವು ಗೆದ್ದಿದ್ದೀರಾ. ಏನಾದ್ರು ಬಹುಮಾನ್ಗಳ್ನ ಗೆದ್ದೀರ. ನೀವು ಇದು ಕ್ರೀಡೆ. ಲಲ್ಲಿ. ಚೆನ್ನಾಗಿರುತ್ತೆ ಕ್ರೀಡೆಯಲ್ಲಿ ನಾವು ಭಾಗವಹಿಸಿ ಸ್ಪರ್ಧೆ ಆಡಿ ಡಿ ಗೆದ್ರೆ ನಮ್ಗ ಒಂಥರ ನಾವ್ ಆಡಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ.
ಒಂದೇ ತರ ಖಷಿ ಪಡಬೇಕ. ಹ ಯಾಕಂದ್ರೆ ಒಂದೆ ತರ ಖುಷಿ ಪಡಬೇಕಲ್ಲ ಗೆದ್ದು ಗೆದ್ದ ಹ ಗೆದ್ದು, ಗೆದ್ದು
ಹ ನಾವು ನೋಡ್ತೀವಿ ಕ್ರಿಕೆಟ್ ನೋಡ್ತಿದ್ರೆ ನಾವು ಸ್ನೇಹಿತರೊಂದಿಗೆ ಎಲ್ಲಾ ಕುತ್ಕೊಂಡು ಕ್ರಿಕೆಟ್ ನೋಡ್ತಿದ್ರೆ
ಹಾ ಹಾ ಚೆನ್ನಾಗಿ ಇರುತ್ತೆ ಅದು ಮನೋರಂಜನೆ
ಹ ಹೌದ ಹೌದು ನಮ್ಗೂ ಸ್ವಲ್ಪ ಖುಷಿ ಕೊಡುತ್ತೆ ನೋಡ್ತಿದ್ರೆ.
ಹಾ ಸಮಸ್ಯೆಗಳಿದ್ರು ಆ ಕ್ರಿಕೆಟ್ ನೋಡೋ ಸಮಯದಲ್ಲಿ ಅವರು
ಅವರು ಕ್ರಿಕೆಟ್ ನೋಡ್ತಿದ್ರೆ ಒಂಥರ ಖುಷಿ ಇವಾಗೂ ನಮ್ಗೆ ಇದು ಕ್ರಿಕೆಟ್ ನಡೀತಿದೆಯಲ್ಲ ಆ ಕ್ರೀಡೆ ನಡೀತಿದೆ.
ಹಾ ಹೌದು ನೀನ್ ಕಬಡ್ಡಿ ಎಲ್ಲ ಆಡ್ತೀರಾ ಕಬಡ್ಡಿ ನೋಡ್ತೀರಾ.
ಇಲ್ಲ ಇಲ್ಲ ಕಬಡ್ಡಿ ಎಲ್ಲ ನಾವು ಆಡಲ್ಲ ಯಾವಾಗಾದ್ರೂ ಸ್ನೇಹಿತರ ಆಡ್ತಿದ್ರೆ ನೋಡ್ತೀವಿ.
ಅದು ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗೇನಿದ್ರು ಹ ಅದಕ್ಕೆ ಹೊರಿಡಿ ಹೊತ್ತ ಚಲ ಹೊರಿಡಿ ಅಂತ ಇದು ಹೆಂಗೆ ತಾರೆ ಎನ್ನೋದೆಲ್ಲ ನೋಡೆ ಹ
ಹೌದೌದು ನಾವು
ಆಮೇಲೆ ಅದ್ರಲ್ಲಿ ಬಿದ್ದು ಗಾಯ ಮಾಡ ಕೊಳ್ಳೋದು ಸ್ವಲ್ಪ ಜಾಸ್ತಿ ಯಾರು ಜಾಸ್ತಿ ಕಬಡ್ಡಿ ಆಡಕ್ ಹೋಗಲ್ಲ ಹೋಗ್ತಾರೆ. ಕಮ್ಮಿ ಜನವು ಈದರಲ್ಲೂ ಗಾಯ ಆಗ್ಬಿಡುತ್ತೆ.
ಆ ಹೌದೌದು ಮತ್ತೇನಾದ್ರು ಗಾಯ ಆಗಿ. ತಗಿಲಿದ್ರೆ ಅದೊಂದು ಯಾಕ್ ಸುಮ್ನೆ ಅಂತ ಅಷ್ಟೊಂದ್ ಜನ್ ಹೋಗಲ್ಲ ಆದ್ರೂ ನಮ್ ಸ್ನೇಹಿತರೆಲ್ಲಾ ಆಡ್ತಿದ್ರೆ ನಾವು ಅವರ್ನ ಹೋಗ್ ನೋಡಿ ಅವ್ರಗೆ ಉತ್ಸಾಹ ಬರೋತರ ನಾವು ಅವ್ರನಾ ಆಹ್ ಇದು ಮಾಡ್ತಿದ್ರೆ ನಮ್ಗೂ ಸ್ವಲ್ಪ ಖುಷಿ ಆಗುತ್ತೆ ಅವ್ರಿಗೂ ಆಡೋ ಅವ್ರಗೆ ಸ್ವಲ್ಪ ಉತ್ಸಾಹ ಬರುತ್ತೆ ನಾವ್ ಗೆಲ್ಬೇಕು ಅನ್ನೋ ಇದು ಬರುತ್ತೆ.
ಹೌದು
ಹೌದೌದು.
ನೀವು ಕ್ರೀಡೆ ಜೊತೆ ಆಟತೀರಾ ಕ್ರೀಡೆಯಲ್ಲಿ.
ಇಲ್ಲಾ ಅಂದ್ರೆ ಭಾಗವಹಿಸಲ್ಲ ಬಟ್ ನಾ ನಮ್ಗೆ ಇದು ಶೇಟಲ್ ಕಾಕ್ ಆಡ್ಬೇಕಂದ್ರು ಮತ್ತೆ ಕ್ರಿಕೆಟ್ ನೋಡೋದ್ ದು ಇಂಥವೆಲ್ಲಾ ಜಾಸ್ತಿ ಇಷ್ ಷ್ಟ ಆಗುತ್ತೆ ತ್ರೋಬಾಲು ಬ್ಯಾಟ್ ಹ ಹೌದೌದ್ ತ್ತು. ಅಂದ್ರೆ ಇವಾಗ್ ಅದು ಸ್ನೇಹಿತ್ ತ್ರೋದ್ರೊಂದಿಗೆ ನಾವು ಸಮಯ ಗಳಿಸೋದಕ್ಕೆ ಆಡ್ತೀವಿ ಅಂದ್ರೆ ನಾವು ಸ್ಪರ್ಧೆಗಲ್ ಮಾಡ್ದವಾಗೆಲ್ಲ ನಾವ್ ವ ಅಷ್ಟೊಂದ್ ಭಾಗವಹಿಸಕ್ ಹೋಗಲ್ಲಾ. ಹ ಇನ್ನ ಕ್ರಿಕೆಟ್ ಅಂತೂ ಎಲ್ಲೇಬೇಡಿ. ಕ್ರಿಕೆಟ್ ಅಂತೂ ಕ್ರಿಕೆಟ್ ಇದ್ದವಾಗಂತೂ ಕುತ್ಕೊಂಡಿದ್ದೀವಿ ಅಂತಂದ್ರೆ ಮತ್ತೆ ಆ ಕ್ರೀಡೆ ಮುಗ್ಯೋವರ್ಗೂ ನಾವು ಮೇಲೆ ಕೂಡ ಎದೊಳ್ಳಲ್ಲಾ ಅಷ್ಟೊಂದು ಆಸಕ್ತಿಯಿಂದ ನೋಡ್ತೀವಿ. ಯಾರು ಗೆದ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ತಿಳ್ಕೊಳೊಕೆ.
ದಾದು.
ಅದು ಅದು ಈಗಿನ್ ಕಾಲ್ದಲ್ ಆದ್ರೆ. ಹೌದು. ಈಗಿನ್ ಕಾಲ್ದಲ್ ಆದ್ರೆ ಚಿಕ್ಕ ಮಕ್ಳಿಂದ ಹಿಡ್ದು. ದೊಡ್ಡೊರ್ವರ್ಗೂ ಮುದೀಕ್ರವರ್ಗೂ ಇಷ್ಟಷ್ಟ ಚಿಕ್ಕ ಮಕ್ಳೆಲ್ಲಾ ಕ್ರಿಕೆಟ್ ಅಂದ್ರೆ ಒಂಥರ ಉತ್ಸಾಹದಿಂದ ನೋಡ್ತಾರೆ. ಕ್ರಿಕೆಟ್ ಅಂದ್ರೆ. ಜಾಸ್ತಿ ಈದ್ ಮಾಡ್ತಾರೆ.
ನಾನು ಕ್ರಿಕೆಟ್ ಆಡ್ತೀನ್. ಕರೆ.
ಹೌದು.
ಚಿಕ್ ಚಿಕ್ ಮಕ್ಳು ಕ್ರಿಕೆಟ್ ಆಡ್ತಿರ್ತವೆ ದೊಡ್ಡ್ ದೊಡ್ಡು ಮಕ್ಳು ಕ್ರಿಕೆಟ್ ಆಡ್ತಿರ್ತಾರೆ ಅವ್ರವ್ರೇ. ಗುಂಪುಗಳ್ ಮಾಡ್ಕೊಂಡು.
ಹೌದೌದು ಅವ್ರ್ ಅವ್ರ್ದೆ ಒಂದೊಂದು ಒಬೊಬ್ರುದು ಒಂದೊಂದ್ ತರ ಮಾಡ್ಕೊಂಡು ಫುಲ್ ಉತ್ಸಾಹದಿಂದ ಸ್ಪರ್ಧೆಗಳತ್ರ ಮಾಡಿ. ಒಂದೊಂದು ಗುಂಪು ಒಂದೊಂದು. ಓ ಇದು ಅಂ ತ ಸ್ಪರ್ಧೆ ಇಟ್ಕೊಂಡು ಕ್ರಿಕೆಟ್ ಆಡ್ ತರೆ.
ನಂದು ಅಶ್ ಜಕ ಆಟ ಕ. ಇವೆಲ್ಲ ಆಡ್ತೀರಾ.
ಇಲ್ಲ ಇಲ್ಲ. ಇಲ್ಲ ಆವು ಅಷ್ಟೊಂದೆ.
ಗಲ್ವಾ ಆಕಾರ.
ಹಾ ಹಾ ಇಲ್ಲ ಆಡಲ್ಲ ಆದ್ರೂ ನೋಡ್ತೀವಿ ಚೆನ್ನಾಗಿರುತ್ತೆ ಆಡ್ಬೇಕು ಅನ್ಸುತ್ತೆ ನಮ್ಗೆ ಮತ್ತೆ ಯಾಕೆ ಸುಮ್ನೆ ಸಮಯ ಇರೋದಲ್ ಇರೋದಿಲ್ಲ ಅಂತ ಆಡಕ್ ಹೋಗಲ್ಲ ಅಷ್ಟೊಂದು.
ಇನ್ಸಲ ಆಡಿ ಅವೆಲ್ಲಾ ಚೆನ್ನ ನಾಗಿರುತ್ತೆ ಏನಾಗುತ್ತೆ ಅಂತ ಭಯ ಬಿಡ್ ಆಡಿರೋ ಆಟ. ಇಲ್ಲ ಆಟ ಆಡ್ಬೇಕು ಅನ್ನು ಆಡ್ಬಿಡಿ ನಮ್ ಏನಾಗುತ್ತೋ ಅನ್ನೋದನ್ನ ಆಡ್ಬೇಕು ಅಂತ ಇದೀವಿ ಏನಾದ್ರು ಆದ್ರೆ
ಆ ಹಾಡಕ್ಕೆ ನಾವು ಸ್ವಲ್ಪ ನೋಡ್ತೀವಿ ಆದ್ರೆ ನಮ್ಗೂ ಸಮಯ ಸಿಗೋದಿಲ್ಲ ಆಡಕ್ಕೆ ಆನ್ ತ ಅದಕ್ಕೆ ಆಡೋದಿಲ್ಲ ಅಷ್ಟೆ.
ಯಾವಾಗಾದ್ರೂ
ಹ ಈ ಕಿತ್ತ ನಾವು ನೋಡೋಣ ಆಡಕ್ ಆಗುದ್ರೆ ಆಡ್ತೀವಿ.
ಭಾಗವಹಿಸಿ ಸಿ ನೀವು ಮನ್ಸಿಗೆ ಎಲ್ಲ ನೆಮ್ಮದಿ ಸಿಗುತ್ತೆ.
ಹೌದೌದು ಅದ್ರಲ್ಲಿ ನಮ್ಮ ಆರೋಗ್ಯ ಕ್ಕು ಈ ಕ್ರೀಡೆಗಳಲ್ಲೆಲ್ಲಾ ಭಾಗವಹಿಸುತ್ತಿದ್ರೆ ನಮ್ಮ ಆರೋಗ್ಯ ಕೂಡ ನಮ ತರ ಚೆನ್ನಾಗಿರುತ್ತೆ ನಮ್ ಆ ನಮ್ ದೇಹದಲ್ಲಿ ಏನಾದ್ರೂ ನಮ್ ಏನಾದ್ರು ಇದಿದ್ರೇನು ಸ್ವಲ್ಪ.
ಕಾಯಿಲೆ ತರ ಬರ್ ತೆನೋ.
ಹೌದೌದು.
ನಾವ್ ಎಷ್ಟು ಕ್ರೀಡೆ ಆಡ್ ಆಡ್ ತಿವೋ ಅಷ್ಟು ಆರೋಗ್ಯ ಸಮಸ್ಯೆ ಚೆನ್ನಾಗಿ ಎಷ್ಟು ಆರೋಗ್ಯ ಸಮಸ್ಯೆ. ಸುಮ್ಮ ಇತ್ .
ನಾವು ಆಡ್ತೀವಿ ಅಂದ್ರೆ ನಾವು ಈ ಸ್ಪರ್ಧೆಗಳಲ್ಲೆಲ್ಲಾ ಭಾಗ್ವಹಿಸಲ್ಲ ಆದ್ರೂ ಈ ಸ್ನೇಹಿತರೊಂದಿಗೆ ಶಟಲ್ ಕಾಕ್ ಆಡೋದು ಇಲ್ಲ ಥ್ರೋಬಾಲ್ ಆಡೋದು ಫುಟ್ಬಾಲ್ ಆಡೋದು ಆತರವೆಲ್ಲ ಆಡ್ತೀವಿ ಸ್ನೇಹಿತರೊಂದಿಗೆ ನಮ್ಮ. ಇಲ್ಲಿ ನಮ್ಮ ಮನೆಗಳ ಹತ್ರ ಎಲ್ಲಾ ಚಿಕ್ಕ ಮಕ್ಳ ಎಲ್ಲಾ ಆಡ್ತಿರ್ತಾರೆ ಅವಾಗ್ ಅವ್ರ ಜೊತೆ ಹೋಗಿ ಕ್ರಿಕೆಟ್ ಆಡ್ತಿವಿ. ಚೆನ್ನಾಗಿರುತ್ತೆ ಅವ್ರ ಜೊತೆ ಎಲ್ಲಾ ಸ್ವಲ್ಪ ಸಮಯ ಗಳಿಸ್ ದ್ರೆ ನಮ್ಗೂ ಸ್ವಲ್ಪ ಮನುಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಹೌದೌದು ದೊಡ್ ಮಕ್ಳ ಜೊತೆ ಆಡದಕ್ಕಿನ್ನ ಚಿಕ್ಕವ ಜೊತೆ ಆಡ್ ಿದ್ರೆ ಅದೊಂಂತರಾ ಆನಂದ ಕೊಡುತ್ತೆ ಅವರು ಆಡೋ ಚಿಕ್ಕ ಚಿಕ್ಕದಾಗಿ ಅವರು ಾಡು ತರ್ಲಾಯ ಮಾಡ ತರಲಾಟೆಗಳನ್ನ ನೋಡ್ಕೊಂಡ ಅವ್ರ ಜೊತೆ ಆಡೋವಾಗ ನಾವು ಕೂಡ ಚಿಕ್ಕ ಮಕ್ಳ ತರ ಆ ಹೋಗ್ತವಿ ಚೆನ್ನಾಗಿರುತ್ತೆ ಅವ್ರ ಜೊತೆ ಆಟ ಆಡಕ್ಕೆ ಮತ್ತೆ ಸ್ನೇಹಿತರೊಂದಿಗೆ ಕೂಡ ಆಡ್ಬೋದು ಅಂದ್ರೆ ನಾವು ಸ್ನೇಹಿತರೊಂದಿಗೆ ಆಡದವಾಗ ಸ್ಪರ್ಧೆ ತರ ನೋಡ್ತೀವಿ ಅದೇ ಚಿಕ್ಕ ಮಕ್ಳ ಜೊತೆ ಆಡೋವಾಗಾದ್ರೆ ನಾವು ಚಿಕ್ಕ ಮಕ್ಳ ಮಕ್ಲಾಗ ಹೋಗ್ಬಿಟ್ಟು ಇದ್ ಮಾಡ್ತಾ ಅವ್ರ ಆಡ್ದಂಗೆ ನಾವು ತರ್ಲೆ ಎಲ್ಲ ಮಾಡ್ಕ ರಿ ಇರ್ತ ಹಾ ನೀವು ಯ ಕ್ರೀಡೆಗಳಂದ್ರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ
ಅದೇ ಹೇಳಿದ್ನಲ್ಲ ನಂಗೆ ಓಟದ ಕ್ರೀಡೆಗಿಡು ಖೋ ಖೋ ಆಡ್ತೀನಿ ನಾನು ನ ಖೋಖೋ ಅಂದ್ರ
ಹಾ ನಾವು ಆಡ್ತೀವಿ ಖೋಖೋ ಅಂದ್ರೆ ನಾವು ಸ್ಕೂಲಲ್ಲಿಲ್ಲ ಇದ್ದಾಗಿಲ್ಲ ಆ ಶಾಲೆಯಲ್ಲಿ ಆ ಸ್ಪರ್ಧೆಗಳಿಗೆಲ್ಲ ಹೋಗ್ತಿದ್ವಿ ಖೋಖೋ ಸ್ಪರ್ಧೆಗ್ ಮಾತ್ರ ಹೋಗ್ತಿದ್ವಿ ಚೆನ್ನಾಗಿರ್ತಿತ್ತು ಖೋಖೋ ಆಡಿದರೆ
ಹಾ ಖಖೋ ಅಥರ ಚೆನ್ನಾಗಿರುತ್ತೆ
ಆ ಇವಾಗ ಶಾಲೆಲ್ಲ ಆದ್ರೆ ಖ ಖೋ ಸ್ಪರ್ಧೆನೇ ಇಡ್ತಿದ್ರು ಅಂದ್ರೆ ಕಾಲೇಜ್ಗಳಲ್ಲಿ ಅಷ್ಟೊಂದು ಇಡಲ್ಲ ಆದ್ರೆ ಶಾಲೆಗಳಲ್ಲೆಲ್ಲ ಖ ಖ
ಹಾ ಶಾಲೆಗೆ ಕುರಿತಿದ್ರು ಆದ್ರೆ ಈಗ ಕಾಲೇಜ್ಗಳಲ್ಲಿ ಕೊಡೋದೆಲ್ಲ ನಾನುಂತು ನಾನ ಮೆಸಲ ಕತಿಿನ ಕ್ಕುಕ್ ಹದ ಇಲ್ಲ
ಹೌದೌದು ಖೋ ಖೋ ಹಿಡಿದ್ರೆ ಎಲ್ಲರೂ ಭಾಗವಹಿಸ್ತಾರೆ ಏನಂದ್ರೆ ಹೆಣ್ಮಕ್ಳಿಗೆ ಖೋ ಖೋ ಆಡೋದು ಅಷ್ಟೊಂದು ಅಂದ್ರೆ ಅಷ್ಟೊಂದು ಕಷ್ಟ ಆಗಲ್ಲ ಒಂಥರ ಅದು ನಮ್ಗೆ ಖುಷಿ ಕೊಡುತ್ತೆ ಚೆನ್ನಾಗಿರುತ್ತೆ ಆಡ್ತಾ ಇದ್ರೆ ಸ್ನೇಹಿತರೊಂದಿಗೆ ಚೆನ್ನಾಗಿರುತ್ತೆ ಮತ್ತೆ ಕಬಡ್ಡಿ ಎಲ್ಲ ನೀವುಡ್ತೀರಾ
ಇನ್ನ ನಾನು ಕಬಡ್ಡಿ ನ ಶಾಲಿ ಕಬ್ಬಡಿಗ್ ಹ ಪುಗಳಿ ಕ್ರೀಡೆಲ್ಲ ಇ
ಹಾ ಹೌದೌದು ಮತ್ತೆ ಓಡೋ ಸ್ಪರ್ಧೆಯಲ್ಲೆಲ್ಲಾ ನೀವು ಹೋಗ ತೀರಾ ಅಂದ್ರೆ
ಹ ಹೌಡಿ ಆ ಬ ಹ
ಹಾ ಓಡೋ ಸ್ಪರ್ಧೆಯಲ್ಲಿ ಭಾಗವಹಸಿದ್ರೆ ಓಡ್ತಾ ಇದ್ರೆ ನಮ್ಮ ಆರೋಗ್ಯಕ್ಕೂ ಜಾಸ್ತಿ ಒಳ್ಳೇದಾಗುತ್ತೆ ಹೇಳಿ
ಹ್ಮ್ ಆದಷ್ಟು ನೀವು ಕ್ರೀಡೆ ಆಡಿ
ಹಾ ಸರಿ ಆಯ್ತು
ಹ್ಮ್